ಹಲೋ ಕೇಳಿಸತೈತಬ್ರೋ ಕೇಳಿಸತಾ ಐತ ಬ್ರೋ
ಏನ್ ಮಾಡ್ತಿದೀರಾ ಬ್ರೋ
ಏನ ಇಲ್ಲ ಬ್ರೋ ಹಂಗೆ ಕುತಿದ್ದ ಊಟ ಮಾಡಬಿಟ್ಟು ನೀವು
ಏನ್ ಬ್ರೋ ಬಡವರನ ಅಪರೂಪಕ್ಕ ನೆಸ್ಕೊಂಡ ಫೋನ್ ಮಾಡ್ಬಿಟ್ಟೀರ ಹಾ
ಹೇಳ ಬ್ರೋ
ಬಡವರನ್ನ ಅಪರೂಪಕ ನೆಸ್ಕೊಂಡ ಫೋನ್ ಮಾಡ್ಬಿಟ್ಟಿರಾ
ಏನಿಲ್ಲ ಬ್ರೋ ಹಂಗೆ ಕೂತಿದ್ನಲ್ಲ ಹಂಗೆ ನೆನ್ಪಾಯಯ್ತು ಫೋನ್ ಮಾಡ್ದ ಬ್ರೋ ಅದೇ ನಾ ನಾನು ಡಿಪ್ಲೊಮಾ ಮಾಡಿದ್ದೆ ನೀವು ಡಿಪ್ಲೊಮಾ ಮಾಡಿದಲ್ಲ ಬ್ರೋ
ಹೌದು
ಹಾ ಅದಕ್ಕೆ ನಾನು ನೆಕ್ಸ್ಟ್ ಫಿಫತ್ ಸೆಮ್ ಮುಗೀತು
ಹಂ ಬ್ರೋ
ಕಾಲೇಜ್ ಅಲ್ಲಿ ಪ್ರಾಜೆಕ್ಟ್ ಮಾಡಿ ಎರಡು ಆಪ್ಷನ್ ಕೊಟ್ಟರು ಬ್ರೋ ಪ್ರಾಜೆಕ್ಟ್ ಮಾಡಿ ಇಲ್ಲಾಂದ್ರೆ ಇಂಟರ್ನ್ಶಿಪ್ ಹೋಗಿ ಅಂತ
ಹಾ ಬ್ರೋ
ನನಗೆ ಪ್ರಾಜೆಕ್ಟ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಹ ಸರಿ ತಿ ಐಡಿಯಾ ಇಲ್ಲಾ ಅದಕ್ಕೆ ಇಂಟರ್ನ್ಶಿಪ್ ಮಾಡಣ ಅಂತ ಇದೀನ್ ಬ್ರೋ ನೀವ ಏನ್ ಮಾಡಿದ್ರಿ ಬ್ರೋ ಡಿಪ್ಲೋಮಾದಲ್ಲಿ
ಬ್ರೋ ನಾವು ಅದೇ ಬ್ರೋ ನಮ್ದು ಈಸಿ
ಹಾ ಹಾ
ಇ ಸಿ ಬ್ರಾಚ್ ಮುಗಿಸ್ವ್ರು ನಾವು ಈ ಸಿ ಬ್ರ್ಯಾಂ ಮೇಲೆ ಇಟರ್ನ್ಶಿಪ್ ಮಾಡಿದ್ವಿ
ಹಾ ಹಾ ಬ್ರೋ ಇದು ಪ್ರಾಜೆಕ್ಟ್ ಒಳ್ಳೇದ ಒಬ್ರು ಇಂಟರ್ನ್ಶಿಪ್ ಒಳ್ಳೇದ ಒಬ್ ಮಾಡದು
ಬ್ರೋ ಯಾವ ಬ್ರಾಂಚ್ ನಿಮ್ದು
ನಾನೊಬ್ರು ಅಷ್ಟಿಲ್ಲ
ಹ್ಮ್ ಓಕೆ ಇ ಬ್ಯಾಕ್ಲಾಕ್ ಯಾವಲ್ವಾ ಹ್ಮ್ ಮತ್ತೆ ಬ್ರೋ
ಹಾ
ನೀವು ಪ್ರಾಜೆಕ್ಟ್ ಮಾಡಿದ್ರೆ ಏನ್ಯೂಸ್ ಗೊತ್ತಾ ಈಗ ಪ್ರಾಜೆಕ್ಟ್ ಮಾಡಿದ್ರೆ
ಹಾ
ಹ್ಮ್ ನಿಮ್ಗೆ ಏನನು ಈಗ ಹೊರಗಿಂದು ಜ್ಞಾನ ಜ್ಞಾನ ಗೊತ್ತಾಗಲ್ಲ ಜ್ಞಾನ ತಿಳಿಯಲ್ಲ
ಹಾಬ್ರ್
ಈಗ ಆರು ತಿಂಗಳು ಸೆಮ್ಮಲ್ಲಿ
ಹಾ ಹಾ
ಹ ಮೂರು ತಿಂಗಳು ಪ್ರಾಜೆಕ್ಟ್ ಮೂರ್ ತಿಂಗಳು ತಲೆಗಡ್ತಂತ ಯಾರ ಅಂತ ಅ್ರ ಮೂರ್ ತಿಂಗ್ಗಳುನು ಬೇಡ ಒಂದು ಎರಡು ತಿಂಗಳು ಪ್ರಾಜಕ್ ತಲೆ ಕೆಟ್ಟಿಸಸ್ಕೊತೀರಾ
ಹಾ ಬ್ರೋ
ಇನ್ ನಾಲ್ಕ್ ತಿಂಗಳು ಮನೆಯಲ್ಲಿ ಕ ಕುತ್ಕೋತೀ
ಹ್ರ ನಿಜ ಆ್ರ
ಕೈಗ ನಿಮ್ಗೆ ಏನದು ದುಡ್ಡ ಸಿಗಲ್ಲ ಸ್ವಲ್ಪ ನಿಮ್ಗೆ ಐಡಿಯಾನು ಬರಲ್ಲ ನಾಲೆಡ್ಜು ಬರಲ್ಲ
ಹಾ ಬ್ರೋ
ಅದಕ್ಕಾಗಿ ನೀವು ಬ್ರೋ ಪ್ರಾಜೆಕ್ಟ್ಗಿಂತ ಇಂಟರ್ನ್ಶಿಪ್ ಹೋಗೋದೇ ಬೆಸ್ಟ್
ಇಂಟರ್ನ್ಶಿಪ್ ಆಗ ಅಂದ್ರೆ ಇಬ್ ಹಾ ಹಾ ನೀವ ಒಬ್ಬ್ರ ಇಂಟರ್ನ್ಶಿಪ್ ಎಲ್ ಮಾಡಿದ್ರ
ಹಬ್ರಾ
ನೀವ್ ಇಂಟರ್ನ್ಶಿಪ್ ಎಲ್ಲಿ ಮಾಡಿದ್ದಿವ್ರಾ
ಬೆಂಗಳೂರಗ
ಬೆಂಗ್ಗಳೂರಲ್ಲಿ ಯ ಅಂದ್ರೆ ಯಾವ ಕಂಪ್ನಿ ಅಂದ
ಬರು ಇಲ್ಲಿ ವಿಪರು ಅಂತ ಬ್ರರು
ಹಾ ಹಾ ಹಾ ಎಂಗರುೂ ಅಲ್ಲಿ ಹಾ ಬ್ರೋ ಇಂಟರ್ನ್ಶಿಪ್ ಅದೇ ಮನೇಲಿ ಇಂಟರ್ನ್ಶಿಪ್ ಮಾಡಿ ಬಂದಿದ್ರುಬ್ ಪೇರೆಂಟ್ಸರು
ಹಮ ರಾ
ಆದ್ರೆ ಫ್ರೆಂಡ್ಸು ಇಂಟರ್ನ್ಶಿಪ್ ಅಷ್ಟ ದೂರ ಯಾಕೋಯತ ಅಲ್ಲಿ ಪ್ರಾಜೆಕ್ಟ್ ಮಾಡೋಣ ಅಂತ ಅವ ಏನೋ ಹೇಳ್ತಿದ್ರು ಮತ್ತೆ ಕಾಲೇಜ್ ಲೆಕ್ಚರರ್ಸ್ ಇಂಟರ್ನ್ಶಿಪ್ ನಿಮ ಇಷ್ಟ ಇಂಟರ್ನ್ಶಿಪ್ ಹೋಗೋ ಇಂಟರ್ನ್ಶಿಪ್ ಹೋಗಿ ಕೋರ್ಸ್ ಮಾಡಲ್ಲ ನಿಮ್ನ ಪ್ರಾಜೆಕ್ಟ್ ಆದ್ರೆ ಮನೆ ಹತ್ರನೇ ಮಾಡ್ಬೋದು ಐಡಿಯಾ ಬರು ಟೆಕ್ನಿಕಲ್ ಸ್ಕಿಲ್ ಇಂಪ್ರೂವ್ ಆಯ್ತದೆ ಅಂತ ಅಂದ್ರು ಅದಕ್ಕೆ ನಾನ ಯಾವ್ದ ಯಾವ್ದ್ ಮಾಡೋಣ ಅಂತ ಕನ್ಫ್ಯೂಸ್ ಆಗಿ ಅದಕ್ಕೆ ನೀವು ಡಿಪ್ಲೋಮಾ ಮಾಡಿದ್ರಲ್ಲ ನಿಮ್ಮ ಕೇಳರಣ ಅನ್ಬಿಟ್ಟು ನಾನು ಫೋನ್ ಮಾಡ
ರೋಹಿಗಾ
ಹ್ಮ್
ಪ್ರಾಜೆಕ್ಟ್ ಬೇಡ ಬ್ರರು ಇಂಟರ್ಶಿಪೇ ಮಾಡಿ
ಹಾ ಹಾ
ಇ ಕರೆಬ್ರು ನನಗೆ ಸ್ವಲ್ಪ ಗೊತ್ತಿದ್ದಾರೆ ಕಂಪ್ನಿ ಸ್ವಲ್ಪ ಪರಿಚೆ ಇದ್ದಾರೆ
ಹಾ ಹಾ
ನಿಮ್ಗೆ ಏನ್ರು ಬೇಕ ಅಂತಂದ್ರೆ ನಂಬರ್ ಕೊಡ್ತೀನಿ ನಾನೇ ಅವ್ರ ಫೋನ್ ಮಾಡಿ ಹೇಳ್ತೀನಿ
ಹಾ ಬ್ರೋ
ಈ ತರ ಸಿಚುವೇಶನ್ ಇದೆ ಈ ತರ ಒಬ್ರು ಇದ್ದಾರೆ
ಹಾ ಹಾ
ಕರ್ಕೊಳ್ಳಿ ಅಂತ ಹೇಳ್ರೆ ನಾವ ಅವ್ರಿಗೆ ಹೇಳ್ರ ಕರ್ಕೋತಾರೆ ನಿಮ್ದ ಯ ಡಿಪಾರ್ಟ್ಮೆಂಟ್ ಬೇಕ ಆ ಡಿಪಾರ್ಟ್ಮೆಂಟ್ ಹ
ಹಾಂ ಬ್ರೋ
ಈಗ ಒಬ್ರು ನಿಮಗೆ ಮಷಿನ್ಸ್ ಬಗ್ ಕನ್ಸೆಟ್ರೇ ಕನ್ಸಂಟ್ ಇದೆಯನಾದರು
ಹಾ ಬ್ರ ಸ್ವಲ್ ಸ್ವಲ್ಪ ಸ್ವಲ್ ಸ್ವಲ್ಪ ಗೊತ್ತಬರು ತಿಳ್ಕೊಂಡಿದೀ ನಗೆ
ಇರು ನಿಮ್ಗೆ ಹಾರ್ಡ್ ವೇರ್ ವರ್ಕ್ ಅಂದ್ರೆ ಹಾರ್ಡ್ ವೇರ್ ವರ್ಕ್ ಮಾಡ್ಬೋದು
ಹಾ ಹಾ
ಸಾಫ್ಟ್ವರ್ ಅಂದ್ರ ಸಾಫ್ಟವೇರ್ ಮಾಡಬೋದು
ಹಾ ಹಾ
ನಮ್ಕಲ್ ಪೆಂಡ ಆಗುತ್ತೆರೋ
ಹೌದ
ಹ್ಮ ಇದೇ ಬ್ರೋ ಸಿಚೇಷನ್ ಬೋ ಇಂಟರ್ಶಿಪ್ ಮಾಡೋದು ಬಹಳ ಫುಲ್ಲು ಮೈನ್ ಬಹಳ ಇಂಪಾರ್ಟೆಂಟ್
ಹವಾ
ಯಾಕೆ ಅಂತ ಅಂದ್ರೆ
ಹಾ
ಈಗ ನೀವು ಆ ಮೂರ್ ತಿಂಗಳು ಮನಲಿ ಕುತ್ಕೊಂಡು ಇ ಮೂರ್ ತಿಂಗಳು ಪ್ರಾಜೆಕ್ಟ್ ಮಾಡ ಆರಾಮಾಗಿ ಎಂಜಾಯ್ ಮಾಡಬದಲು
ಹಾಂ ಬ್ರೋ
ಹೋದ್ರೆ ನಿಮ್ಗೆ ಮುಂದ್ಗಡೆ ಓದಕ್ಕೆ ಸ್ವಲ್ಪ ದುಡ್ಡು ಆಗುತ್ತೆ
ಹಾ ಬ ನಿಜಾ
ಈವ ರಿಪೋರ್ಟ್ ಮಾಡಕ್ಕೆ ಒಪ್ಪದು ಆಗುತ್ತೆ
ಹೌದು
ಮತ್ತೆ ಅದ್ರ ಜೊತೆಗೆ
ಹ್ಮ
ನಿಮಗೆ ಸ್ಲ್ಪ ಸ್ಲ್ ಬೆಳೆಯುತ್ತೆ ನಾಲಜ್ ಇಂಪ್ರೂವ ಆಗುತ್ತೆ
ಹ ಹೌರು ಆಂಗ ಹೊರಗಡೆ ಅದು ತಿಳ್ಕೊಂಡಂಗ ಆಯ್ತದ
ಹೊರಗಡೆ ತಿಳ್ಕೊಂಡಂಗ ಆಗುತ್ತೆ ಈಗ ನಿಮ್ಗೆ ಈ ಈ ಮಷಿನ್ ಬಗ್ಗೆ ಏನು ಈ ಮಷಿನ್ ಏನ್ ಮಾಡಿದ್ರೆ ಏನಾಗುತ್ತೆ ಏನ್ ಯಾವ್ ತರ ಆಪ್ರೇಟ್ ಮಾಡೋದು
ಹಾ ಅ
ಈ ಮಷೀನ್ದ ಏನ್ ಪ್ರೊಡ್ಯೂಸ್ ಆಗುತ್ತೆ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು
ಹಾ ಹೌದಾ
ತ ಪೆ ಚೆನ್ನಾಗಿ ಐಡಿಯಾ ಬರತ ನಾಲೆಜ್ ಗೊತ್ತ ಹಾಗಾಗಿ
ಹಾ ಬ್ರೋ
ಇಂಟರ್ನ್ಶಿಪ್ ಮಾಡ್ಬೇಕೊಬ್ರು ಇಂಟರ್ಶಿಪ್ ಮಾಡೋದೆ ತುಂಬಾ ಬೆಸ್ಟ್ ಹಲೋ ಹಲೋ ಹಲೋ ಹಲೋ
ಹಾ ಹಾ ಬ್ರೋ ಹೇಳಿ ಹೇಳಿ ಕೇಳಸ್ತು
ಕೇಳಿಸ್ತಿಲ್ ಒಬ್ಬರು
ಹಾ ಕೇಳಿಸ್ತೈತ್ ಹೇಳಿ ಬ್ರೋ
ನಾನ್ ಮಾತಾಡಿಲ್ವಲ್ಲ ಅದಿಕ್ಕೆ ಕೇಳ್ದೆ ಬ್ರೋ
ಇಲ್ಲ ಬ್ರೋ ಇಲ್ಲೇ ಹಂಗೆ ಕುತ್ತಿದೆ ಬ್ರೋ ಹೇಳು ಬ್ರೋ.
ನಾವು ಬ್ರೊ ಟೂಲಿಂಗ್ ರೂಮಲ್ ಅಂತ ಮಾಡಿದ್ವಿ ಬ್ರೋ ಇಂಟರ್ನ್ಶಿಪ್ ನಾವು.
ಹಾ ಬ್ರೋ
ಈಗ ನಾವು ಟೂಲಿಂಗ್ ರೂಮಲ್ ನಮ್ದೇನು ವರ್ಕು ಅಂತಂದ್ರೆ
ಹಾ ಬ್ರೋ
ಸಿಂಪಲ್ ಐತ್ತು ಈಗ ನಮ್ಗೇನು ಅಂದ್ರೆ ಸಿಸ್ಟಮ್ ಕೊಟ್ಟಿದ್ರು ವಿ ಎಂ ಸಿ ಸಿ ಎಂ ಸಿ ಮಷಿನ್ ರನ್ ಆಗವು.
ಹಾ ಬ್ರೋ
ಹ್ಮ್ ಅವುಕ್ಕೆ ಸಂಬಂಧಪಟ್ಟ ಟೂಲ್ಸ್
ಹಾ ಹಾ
ಮತ್ತೆ ಯಾವ್ನ್ ಹತ್ರ ಡ್ರಿಲ್ ಬಿಟ್ಸ ಟೂಲ್ಸ್ ಎಲ್ಲಾ ಮತ್ತೆ ಏನಾದ್ರು ಎಕ್ಸ್ಟ್ರಾ ಹ್ಮ ಏನಾದ್ರು ಇನ್ಸ್ಟ್ರೂಮೆಂಟ್ಸು ಮತ್ತೆ ಯ ಕ್ಯಾಲಿ ಪರ್ಸು ಹರ್ನಿಯರ್ ಕ್ಯಾಲಿ ಪರ್ಸು
ಹಾ ಬ್ರೊ
ವಿ ಬ್ಲಾಕ್ಸು ಗೇಜಸು
ಹಾ ಬ್ರೋ
ಹ್ಮ್ ಮತ್ತೆ ಇದು ವೈರ್ ವೈರ್ ರೇಡಿಯಂ ಟ್ಯೂಬ್ಸು. ಹ್ಮ್ ಇ ಡಿ ಎಂ ಮಷಿನ್ ಗೆ ಮತ್ತೆ ಮೋಲ್ಡಿಂಗ್ ಮಷಿನ್ ಗೆ
ಹಾ ಬ್ರೋ
ಬ್ರೋ ಈ ತರ ಎಲ್ಲಾ ನಾನಾ ತರದಾದ್ರು ಆ ಕಂಪನಿ ಎಲ್ಲ ಏನೇನ್ ಬೇಕು
ಹಾ ಬ್ರೋ
ಒಂದು ಟೂಲ್ಸ್ ಇಂದ ಹಿಡ್ದು ಒಂದು ಶೀಟ್ ಇಂದ ಹಿಡ್ದು
ಹಾ ಬ್ರೋ
ಮತ್ತೆ ಫೈಲ್ಸ್
ಆ ಹಾ
ಎಲ್ಲಾ ನಮ್ಮ್ ಕಡೆ ಅವೈಲೆಬಲ್ ಇರೋದು.
ಹಾ ಹಾ ಬ್ರೋ
ಹ್ಮ್ ಹಾಗಾಗಿ ಅವನ್ನೆಲ್ಲಾ ನಾವ್ ಏನ್ ಮಾಡ್ತಿದ್ವಿ ಅವ್ನೆಲ್ಲಾ ಕೊಡೋದು.
ಹ್ಮ್ ಹ್ಮ್
ಈಗ ಉನ ಸಿ ವಿ ಡಿಪಾರ್ಟ್ಮೆಂಟ್ ಇದುಕ್ಕೆ ಇದ್ ಏನ್ಟೈರ್ ಪಾರ್ಟ್ಮೆಂಟ್ಗೆ ಇಷ್ಟ್ ಕೊಡ್ತೀವಿ ಮೆಕಾನಿಕಲ್ ಡಿಪಾರ್ಟ್ಮೆಂಟ್ಗೆ
ಹಾ ಹಾ
ಮಷಿನ್ ಗೆ ಇಷ್ಟ್ ಕೊಟ್ಟೇವಿ.
ಹಾ ಬ್ರೋ
ಬ್ರೋ ನಾವು ಲಿಸ್ಟ್ ಮಾಡ್ಕೊಳ್ಳೋದದ್ ಸಿಸ್ಟಮಲ್ಲಿ
ಹಾ ಹಬ್ರೋ
ಅದ್ರುದ್ದು ಕ್ವಾಂಟಿಟಿ ಎಷ್ಟ್ ಖಾಲಿ ಆಗಿದೆ.
ಹಾ ಹ
ಎಷ್ಟು ಟೂಲ್ ಕ್ವಾಂಟಿಟಿ ಎಷ್ಟು ಖಾಲಿ ಆಗಿದೆ ಎಷ್ಟು ಪಾರ್ಟ್ಸ್ ಪ್ರೊಡ್ಯೂಸ್ ಆಗಿದೆ.
ಹಾ ಹಾ
ಈ ಟೂಲ್ದು ವ್ಯಾಲ್ಯೂ ಏನಿದೆ
ಹಾ
ಇಲ್ಲಿ ಟೂಲ್ ಬೇರ್ ಆಗಿದ್ಯಾ ಈ ಟೂಲ್ ಚೆನ್ನಾಗಿದ್ಯ
ಹ್ಮ್ ಹ್ಮ್
ವು ಇಷ್ಟಿಷ್ಟು ಅಂತ ಭ್ರಮ ಎಲ್ಲ ಇರ್ತವೆೆಲ್ಲ ಇರ್ತಾವಲ್ಲ ಪ್ರೋತ್ಸವ ಎಲ್ಲರ್ಕೊಳ್ಳೋದು
ಹಾಂ ಬ್ರೋ
ಹ ಟೂಲ್ ಎಷ್ಟ ಅವರ್ ರನ್ ಆಗಿದೆ
ಹಾ ಹಾ
ಎಷ್ಟ ಅವರನ್ನಾಗಿ ಇಟೂಲ್ ಬ್ರೇಕ್ ಆಗಿದೆ
ಹಾ ಹಾ
ತೂಳ್ ಬೇರೆ ಆಗಿದೆ
ಹಾಂ ಬರೋ
ಹ್ಮ್ ಟೋಲ್ ಏನಕ್ರ ಆಯ್ತು
ಹಾ ಹಾ
ಆಪ್ರೇಟರ್ ಮಿಸ್ಟೇಕ ಇಲ್ವಾ ಟೂಲ್ ಮಿಸ್ಟೇಕಾ ಇಲ್ಲ ಮಷಿನ್ ಮಿಸ್ಟೇಕಾ
ಹಾ ಹಾ
ಹ್ಮ್ ಇವೆಲ್ಲ ನೋಡ್ಕೊಂಡ್ರು ಇವೆಲ್ಲ ಒಂದು ಸ್ವೀಟ್ ಅಂತ ಇರೋದು
ಹಾ ಹಾ
ಶೀಟ್ ನೇಮ ಬಂದು ಟೂಲ್ ಮಾನಿಟರಿಂಗ್ ಶೀಟ್
ಹಾಂ ಹ
ಮಂದ್ರೆ ಇದು ಟೂಲ್ ಮಾನಿಟರ್ ಮಾಡೋದು
ನೋ ಬ್ರೋ
ಹ್ಮ್ ಮತ್ ನೋಡಬ್ರೆ ಈಗ ನಾವು ಕಂಪ್ನಿಗ್ ಹೋಗಿಕ್ಕೆ ನಮ್ಗೆ ಈಗೆಲ್ಲಾ ಗೊತ್ತಾದದು
ಹಾ ಅಂದ್ರೆ ಇಂಟರ್ನ್ಶಿಪ್ ಆರು ತಿಂಗ್ಗಳು ಮಾಡ್ಲೇಬೇಕಬ್ ಕಂಪಲ್ಸರಿ ಅಥವಾ ಏನು ಹ ಮೂರ್ ತಿಗಳು ನಾಕ್ ತಿಂಗಗಳು ಅಥ್ವಾ ಇಂತ ಏನೋ ಬಿಟ್ಬಡ್ ಬೋರ್ಬೋದ
ಬರೋಹಿಕಾ
ಹಾ
ಯಾವದೇ ಕಂಪ್ನಿಯ ನಿಮ್ಗೆ ಆರು ತಿಂಗ್ಳಿಗೆ ಮೂರ್ ತಿಂಗ್ಳಿಗೆ ಕರ್ಕಳಲ್ಲ
ಹಾ ಹಾ ಹಾ ಹಂಗೆ
ಹಾಗಾಗಿ
ಹಾ ಹಾ
ನಾನ್ ಹೇಳೋದೇಏನಂದ್ರೆ
ಹಾ
ಮುಂದ್ ವರ್ಷ ಮಾಡ್ತೀವಿ ಅಂತ ಹೋಗಿ
ಹಾ ಹಾ
ಒಂದ್ ವರ್ಷ ಮಾಡ್ತೀವಂತ ಅಗ್ರಿಮೆಂಟ್ ಮಾಡ್ಕೊಂಡ್ ಹೋಗಿ
ಹಾ ಹಾ
ಮಾಡಿ ಒಂದ್ ನಾಕ್ ತಿಂಗಳು ಐದ್ ತಿಂಗಗಳು ಮಾಡಿ
ಹ್ಮ್ ಹ್ಮ್
ಅಲ್ ಮಾಡ್ತಾನೆ ರಿಪೋರ್ಟ್ ನ
ಹ್ಮ ಹ್ಮ
ರೆಡಿ ಮಾಡ್ಸಿ
ಹಾ ಹಾ
ಆ ರಿಪೋರ್ಟ್ ರೆಡಿ ಮಾಡ್ಸಿ ಅದ್ ನಂಗೆ ಸಬ್ಮಿಟ್ ಮಾಡಿ
ಹಾ ಬ್ರೋ
ಆ ರಿಪೋರ್ಟ್ ಸಬ್ಮಿಟ್ ಮಾಡ್ಕೊಂಡು ನಿಮ್ಗೆ ಕಾಲೇಜು ಸ್ಟಾರ್ಟ್ ಆಗೋು ಇನ್ನ ಇನ್ನನ್ನ ಸೀಟಿ ಬರಿೀಬೇಕಲ್ವಾ
ಹಾ ಬ್ರೋ ಡಿ ಸಿ ಟಿ ಬರೀಬೇಕು
ಅದನ್ನ ಬರಯೋವರೆಗೂ ವೈಟಟ್ ಮಾಡಿ
ಹ್ಮ್ ಹ್ಮ್
ಬ ಮನೇ ಒಬ್ರು ಏನ್ ಮಾಡತ ಅ ಬರೋವಗ ಅಲ್ಲೇ ಕೆಲಸ ಮಾಡಿ ಆರಾಮ
ಹಾ ಹಾ
ದುಡ್ ಆಗುತ್ತೆ ಮುಂದೆ ಓದಕ್ಕೆ
ಹಾ ಹಾ
ಕೆಲ್ಸ ಮಾಡ್ಕೊಂಡು ಸಿಟಿ ಬರೀನ ಓ್ತ ಅಂತ
ಹಾ
ಸೀಟಿ ಮುಗಿಸ್ಕೊಳ್ಳಿ ಸೀಟಿ ಮುಗ್ದು ಆಪ್ಷನ್ ಎಂಟ್ರಿ ಮಾಡಿ
ಹಾ
ಅದೆಲ್ಲಾ ಮಾಡ್ಕೊಂಡು ಅದೆಲ್ಲಾ ಆಗಿ ಸೆಲೆಕ್ಟ್ ಆಗೋರು ಕಾಲೇಜ್ ಸೀಟ್ ಸಿಗೋ್ರು ಕಾಲೇಜ್ಗೆ ಹೋಗವರು
ಹೋಗ ಹೋಗೋವರ್ಗೂ ಮಾಡ್ಬೋದಬ್ರ ಏನ್ ಪ್ರಾಬ್ಲಮ್ ಆಗಲ್ಲತ್ತಾನೇ
ಏನಿಲ್ಲ ಬರು ನೀವು ಇನ್ನ ಹೋಗವರ್ಗಲ್ಲ ನೀವ್ ಅಲ್ಲೇ ಮಾಡಿ ಅಂತಾರ ಅವರು ಕಷ್ಟದ ನಿಮಗೆ ಬಿಟ್ಟ ಹ್ಬೇರಿ ನಮಗ್ ಮ್ಯಾನ್ ಪವರ್ ಇಲ್ಲ ಅಂತಾರೆ
ಹಾಂ ಹಾಂ
ಅದಕ್ಕೆ ನೀವು ಅಲ್ಲೇ ಮಾಡ್ಬೋದು ಆರಾಮಗೆ
ಹಾ ಹಾ
ಹೋಗವರ್ಗೂ ಮಾಡಿ ಸೀಟೆಲ್ಲ ಸಿಗುತ್ತೆ ಹ್ಮ್ ಸೀಟ್ ಸಿಕ್ಕಿದ್ಮೇಲೆ ಇನ್ನೇನ ಅಡ್ಮಿಷನ್ ಆಗಿ ಬಂದೆವು
ಹೌ ಬ್ರಾ
ಹ್ಮ್ ಅಡ್ಮಿಷನ್ ಆದ್ಮೇಲೆ ಅವ್ರಿಗೆ ಸ್ವಲ್ಪ ಹೇಳಿ ಸರ್ ಹಿಂಗೆ ಇಂಜಿನಿಯರಿಂಗ್ ಮಾಡಕ್ ಹೋಗ್ಬೇಕು
ಹಾ
ಇನ್ನು ಓದಬೇಕು ಅಂತ ಇದೀವಿ ಸರ್ ಇನ್ನು ಸ್ವಲ್ಪ ಓದ ಇನ್ನಂದ್ ಸ್ವಲ್ಪ ಹೈಯ ಎಜುಕೇಶನ್ ಮಾಡ್ಬೇಕೆ ಇಂಟ್ರೆಸ್ಟ್ ಇದೆ
ಹಾ
ನಿಂಗೆ ಹಂಗಗೆಸರ ಅಂತ ಹೇಳಿ
ಹಾ ಹಾ ಹೇಳುದ್ರ ಏನು ಬ ಹೋಗಿ ಅಂತ ನ್ ಕಳಸ್ತಾರೆ ಅಥವಾ ಏೇನ್ ಈ ತಿಂಗಳು ಪೂರಾ ಮಾಡಿ ಅಂತನ್ಸಸ್ಕೊಳ್ಳಲ್ಲಲ್ಲ
ಹಂಗ ಏನ್ ಇಟ್ಕಳಲ್ಲ ಕಳಿಸ್ತಾರೆ
ಹಾ ಹಾ
ಬಟ್ ಅವ್ರ ಸ್ವಬ ಬೇಜಾರ್ ಮಾಡ್ಕೋತ ಅವಿಗೆ ಮ್ಯಾನ್ ಪವರ್ ಬೇಕಾಗಿರುತ್ತೆ ಹ್ಮ್ ಹಾಗಾಗಿ ಹಂಗ್ ಮಾಡ್ಕೊಂಡು ಮಾಡ್ಕಳಿ ಇಂಟರ್ನ್ಶಿಪ್ ಹೋಗಿ ಸುಮ್
ಹಾ ಹಬ್ರ
ಹ್ಮ್ ಬ ಮತ್ತಬ್ರಾ ಇನ್ನೇನಿಲ್ಲ ಏ ಏನ್ ತೊಂದ್ರೆ ಆಗಲ್ಲ ಬ್ರ
ಹಾ ಸರಿ ಬ್ರೋ ಹಂಗಾದ್ರೆ ಇದು ಇಂಟರ್ನ್ಶಿಪ್ ಹೋಗ್ಬೇಕಾದ್ರ ಕಾಲ್ ಮಾಡ್ತಿದ್ರು ಒ್ಸ್ವಲ್ಪ ಸಜೆಸ್ಟ್ ಮಾಡಿದ್ರು ಹಾ ಸರಿ ಬ್ರಾಯ್ ಹಾ